ಹ ಮಲ್ಲಿಕಾರ್ಜುನ
ಏನ್ ಇಲ್ ನೋಡ್ರಿ ಮಲ್ಲಿಕಾರ್ಜುನ್ ಅವ್ರಿ ಏನ್ ಅಡ್ದ ಎಲ್ಲಿದ್ರಿ
ಏನಿಲ್ಲ ಆರಾಮಪ್ಪಾ
ಆರಾಮ್ ನೋಡ್ರಿ ನೀವ್ ಆರಾಮಲ್ಲಾ
ಹ್ಮ್ ಆರಾಮ ನೋಡಪ್ಪಾ
ಎಲ್ಲಿದ್ರಿ
ಬಹಳ ದಿನ ಆಯ್ತ್ ಫೋನ್ ಅಚ್ಚಿ ನಾ ಇಲ್ಲಿ ರೈತೂರು ಇದ್ದಿದ್ದೇವಿ
ರಾಯಚೂರಗಿದ್ರೆ
ಹ್ಮ್ ರಾಯಚೂರ್ನಾಗಿದ್ಯಪ್ಪಾ ಊಟಾ ಆಗೆ ಆಗ
ಹ್ಮ್ ಎಲ್ಲಿದ್ರಿ
ಇಲ್ಲೇ ಇಲ್ ಹೊರಗ ಗ್ರಂಥಾಲಯಲ್ ಬಂದಿದಪ್ಪ ಸುಮ್ಮ್ ಓಡಾಡ್ಕೊತ
ಹ್ಮ್ ಏನ್ ಮಾಡಡದರಿೀ
ಏನಲ್ ನೋಡಪ್ಪಾ ಯ ಓದದು ಪರೀಕ್ಷೆಾವಾ ಆರಾಮದೆ ಪ ಹ್ಮ್ ಆರಾಮದೆ
ಹಾ ಊಟ ರೀ
ಊಟ ಆಗಾದಂಥ ಗ್ರಂಥಾಲೇ ಓದಿಲ್ಲ ಬಂದಿದೆ
ಹೌದ್ರ
ಹ್ಮ್
ಗ್ರಂಥಾಲಯದಾಗಿದ್ರೆ ಏನ್ ಹೇಳ್ದ್ರ ಗ್ರಂಥಾಲಯದಾಗ ಒಲ್ಲಗತರೆ ಈಗ
ಏನ್ ಸ್ಪರ್ಧಾತ್ಮಕ ಪರೀಕ್ಷೆ ಸುಮ್ ಪಿ ಸಿ ಹಾಕಿದ್ದ ಸುಮ್ ಓದ್ಕೋದ್ ೊತ್
ಹೌದ್ರಾ
ಹ್ಮ್
ಪ ಸಿ ಯಾವಾಗಾದ್ರೀ ಎಕ್ಸಾಮ
ಅಗಷ್ಟ ಆಡ್ ಅಂದಾರಪ ಏನ್ ಮಾಡ್ತಾರ
ಆಗಷ್ಟ ಆಡಕ್ದ್ರಿ ಹ್ಮ್ ಏಷ್ಟ ವರ್ಷ ಐತ್ರಿ ನಿಮ್ದ ಪೇಿಸಿ ಮುಗುಿಸಿ
ಹಸ ಮುಗಿಸಿ ಎರಡು ಮೂರ್ ವರ್ಷ
ಮೂರ್ ವರ್ಷ ಐತ್ರಾ
ಹ್ಮ್
ೇನ್ ಡಿಗ್ರಿ ಮಾಡಿರಿ ಏನ್ ಇಲ್ರಿ
ಮತ್ತ ಕೃಷಿ ಮಾಡಿನ ಅಂದಿಲ್ಲ ಈಗ ಇದು ಮೂರ್ನೇ ಮುಗ ಗ ಅದು ಲಾಸ್ಟ್ ವರ್ಷ ನಾಲ್ಕನೇ ವರ್ಷ ಚಲೋ ಆತ ಹ್ಮ್
ಹ್ಮ್
ಮನ್ನಿ ನೀ ಏನ್ ಮಾಡತ್ತಪ್ಪಾ
ನಾವು ನಾವವು ಇದು ಮಾಡಿವ್ರಿ ಮೆಡಿಕಲ್
ಹಲೋ ಹ್ಮ್
ಈ ಕಡೆ ಇದಕ್ ಮಾಡಿವ್ರಿ ಇದು ಹುಬ್ಬಳಿ ರರಿ
ಹಬನಿ ಕೆಮ್ಸಾ
ಹಾ ರೀ
ಹಾ ಎಲ್ಲ ಎ ವಸ್ ಮಾಡ ಗುಣಾನೇ ಹೋಗಕಮ ಸಿಕ್ಕದಂದ್ರ
ಅದ ಸಿಕ್ಕದ್ರಿ ಓದವ್ರಿ ಮಾಡವ್ರಿ ಸ್ವಲ್ಪ ಸ್ಟ್ರಗಲ್ ಆಗ್ಯದ್ರಿ
ಹಾ ಎಷ್ಟನೇ ವರ್ಷ ಫಸ್ಟ್ ಇಯರ್ ಅದು ಎರಡನೇ ವರ್ಷ ಅ
ತರ್ಡ್ ಇಯರ್ ರೀ ನಾವವು ಈಗ
ಹಬ ಹಾ
ಮೂಊರ ಹಾ ಇನ್ನೊಂದ ಎರ ವರ್ಷನೆ ಮುಗಿತದ್ ನೋಡ್ರಿ ಎಂ ಬಿ ಎಸ್ ಆರಾಮ್ ಏನನ ಹೊರಗ ಒಂದ್ ಅಂಗಡಿ ಹಾಕೊಂಡ್ ಕೆಂದ್ರ ಕೂತ್ಡ್ತಿರಿ ಒ್ ಹಾಸ್ಪಿಟಲ್ ಹಾಕೊಂಡು
ಹಾಸ್ಪಿಟಲ್ ಆಗ್ತಿ
ಹಾ ಹಾಕ್ಬೇಕಂತ ಮಾಡವ್ರಿ ಇಲ್ಲೇ ಹ್ಮ ನಮ್ದು ಬಿಜಾಪುರ ಅಲ್ರಿ ಬಿಜಾಪುರ್ ಸೈಡ್ ಹಾಕ್ ಹಾಕ್ಬಂತತ್ ಮಾಡವ್ರಿ ಬಿಜಾಪುರ್ ಇಲ್ಲಾ ಇಲ್ಲಯ ಗುಲ್ಬರ್ಗ ಹಾಕ್ಬೇಕಂತ ಮಾಡವ್ರಿ
ಬಾಳದು ಬಜಾ ಆಗಬ ಚಲೋ
ಗೊಲ್ಬರ್ಕ ಇಲ್ಲಾ ಇಲ್ಲ ಇಲ್ಲಿಕ್ಕಂದ್ರೆ ಈ ಕಡೆ ಹದ್ಗಿರಿ ಹಾಕ್ಬೇಕಂತ ಮಾಡಿವವ್ರಿ ಅದ್ಗಿರಿಗ ಏನು ಒಂದ್ ಸ್ವಲ್ಪ ಯಾಕ ಇದು ಕಾಣ್ಲಕ್ಕತದ್ರೀ ಹಾ ರೀ
ಜರ ಹಿಂದೂ ಒಳಗ ವರ್ಗ್ಯದಪ್ಪ ಸ್ಪ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲಲ್ಲಿ
ಹೌದ್ರಿ ಅದಕ್ಕಲೆೇ ನೋಡ್ಬಕ್ ಅಕ್ರೀ ನಮ್ ಪಾರ್ಟ್ನರ್ಗಳು ಕೇಳವ್ರಿ ನಮ ಪಾರ್ಟ್ನರ್ ಗಳು ಕೇಳವ್ರಿ ಇಲ್ಲೇ ಹಾಕಂತ ತಂದರಿ ಅದೆಲ್ಲಾ
ಹಾಗೇ ಪಾರ್ಟ್ನರ್ ನ ಮೇಲೆ ಹಾಕೋ ಹ್ಮ್
ಮಾಡ್ಬೇಕ್ರ ಇಲ್ಲೇ ಯಾದ್ಗಿರಿಗೆ
ಹ್ಮ್ ಯಾವ
ನಾ ಮೈಫನು ನಮ್ಮ್ ಮೈಫ ನ ಬಿ ಎಂ ಎಸ್ ಮಾಡ್ಯ್ರರಿ
ಹಾ
ಅವರುನು ಅದೇ ಇನ್ನ ಒಂದ್ ಎರಡ್ ವರ್ಷ ಆದ್ರೆ ಅವ್ರದು
ನಿಮ್ಮ್ ಕಾಲೇಜ್ನ ನಿಮ್ಮ ಇವಾಗ ಹಾಸ್ಪಿಟಲ್ ನಾಗ ಮಾಡ್ತೀರಿ
ಹಾ ಇಬ್ರುೂ ಹಾಕ್ಬೇಕ ಅಂದ್ರ ಇಬರುೂ ನಡ್ಸ್ಕೊಂಡ್ ಹೋಗ್ಕ್ಂತ ಮಾಡವ್ರಿ
ಹ್ಮ್ ಬರಬರ ತಲ್ಲಿದ ಚಲೋದ
ಮಾಡ್ಬೇಕಂತತ್ ಮಾಡಿವವ್ರಿ ಇನ್ನ ಏನ್ ಆಗ್ತೇನ್ೀ ದೇವ್ರ ಹೆಂಗ ನಡಸ್ಕೊಡ್ತಾನೇನು
ಹಾ ಬೈ ಪಾಫಿನ್ಸ
ನ್ ಸರಿ
ಹಾ ಅದೇ ಏನ ಎಂಗೇಜ್ ಆಗಿದಾನ
ಹ ಹೆಂಗೇಜ ಅದೆಲ್ಲಾ ಈ ಏರ್ ಆತ್ ಅಂದರಿ ಹೆಂಗೇಜ್ ಮಾಡತ್ ಮಾಡಮ್ಮ ಅಂತಂದ್ರ ಮನ್ಯಾಗಲ್ಲ ಒಪ್ಷನ್ ಚೂರಿ
ಹ್ಮ
ಮಾಡಡ್ಂತ
ಪ್ರೇಮ್ ಪ್ರೇಮ ಮದುವೆ ಏನು ಇದು ಅರೆೇಂಜ್ ಮ್ಯಾರೇಜ್ಾ
ಪ್ರೇಮ ಮದ್ವ ರೀ ನಮ್ದು ಎಂಟ ವರ್ಷ ಯ್ತ್ೀ ಲವ್ ಮ್ಯಾರೇಜ್ ಲವ್ ಮಾಡ್ಲತ್ತು ಹ ಹ ಐದ್ನಟಕ್ಕೆ ಸ್ಟಾರ್ಟ್ ಆಗ ರೀ
ಅ ಗುಣ ಅಲ್ಲೋ ಇಡೀತ್ತ ನಡ್ಸ್ಕಟೆ ಅಂದ್ರ
ಹಂಗಗೆ ರೀ ಮಾಡ್ಬೇಕಲ್ರರಿ ಏನು ನ ಒಂದು ಈಗಂತ್ರಿ ಹಣ ಸಿಗಲ್ಲ ಹ
ಹಾ ಅದಕ್ಕೆ ನೋಡ್ಕೊಂಡು ಹಡ್ಕೊಂಡಿರ್
ಹಾ ಉಡ್ಕೊಂಡ್ ಬಿಟ್ಟಿ್ರಿ ತುಮ ಯಾವ್ದನೋ ಒಂದು
ಹ್ಮ್ ಮತ್ತ
ಮತ್ತ ಏನ ಇಲ್ರರಿ ನಿಮ್ ಕಡೆಗ್ ಹೆಂಗಾದ್ರಿ ವೆದರ್ಗ ಇದರ ನೇಚರ
ಹ್ಮ್ ಏನಪ್ಪಾ ನಾವ್ ಕಷ್ಟ ಯಾರ್ಕತ್ತ ಹತ್ತಳರ ಆಯ್ತು ಕಷ್ಟ
ರೈತರು ಕಷ್ಟ ಹೆಂಗಗೆದ್ ಬಿಡ್ರಿ. ನಮ್ಮ್ ಊರಾಗನು ಅಲ್ಲ ಕತ್ತರಿ ಮಳೆ ಬರಲ್ಲದ ಬೆಳಿ ಬಿತ್ತೀವಿ.
ಎಲ್ಲ ಬೆಳಿ ಈಗ ಬಿತ್ತದವರು ಇದು ಮಳಿ ಬರ್ತಂದ ಬಿತ್ತಾರ ಈಗ ಗೊಬ್ಬರ ನಾಟಿ ಏಳರ್ಕ ಗೊಬ್ಬರ ತಂದ ಹೊಡ್ಯದು ಎಟ್ಟ ಹದಿನಡುನೂರ್ ಇದವಿ ಆಡ್ ಸಾವಿರಕ್ಕೆ ಮಾರೋದು.
ಹೌದ್ರಿ ಮಳಿ ಬರ್ಲಾಗ್ಯದಂತ. ತ್ತಲ್ರರಿ ಏನ್ ಮಳಿ ಇದೆ ಹೆಂಗ ತಿಳಲಗ
ಬರಗಾಲ ಬರಗಾಲ್ ಬೂತದ ಅಂತ ಬರಗಾಲ್ ಬೂತ ಅಂತ ರೈತ ಅದ್ರಾಗ ಮತ್ ಬರಗಡ್ ಬಡ ಅಂತ ಬಿತ್ತ
ಬರಗಲ್ ಬೋತ್ಸತ್ರಿ ಯಾರಂದ್ರೀ ಬರ್ಗಲ್ ಬೋತ್ಸಂತ. ನಾವು ನೋಡ್ಲಕ್ಕತ್ತೀವ್ರಿ ಒಬ್ ಮಹಳಿ ಒಟ್ಟ ಹಿಂಗ ಏನ್ ತೊರಸಾಲ ಆಗ್ಯ ನೋಡ್ರ
ಈಗ ಈಗ ಈ ಈಗನ್ ಈಗೇನ್ ಬೇಸಿಗೆ ಸೀಸನ್ ಬೇಸಿಗೆ ಇರ್ಲಾರ್ದ ಎ ಬ ನ
ಇದು ಬ್ಯಾಸಗಿನ ಟೈಪ್ ಅದ್ರೀ ಬ್ಯಾಾಸಗಿನೆ ಆದದ್ರಿ ಸದ ಈ ಮಳೆಗಾಲ ಎಲ್ಲಂತ ಅ ಸದ
ಏನ್ ಮಾಡತಪ್ಪ
ಹಂಗಾದ್ರ ಏನ ಇಲ್ರಿ ಮತ್ತನ್ ರೈತರು ಎಲ್ಲಾ ರೈತ್ರರು ಕಷ್ಟ ಯಾರ್ ಕೇಳ್ತಾರೀ ಅಂದ್ರನು.
ಹ್ಮ್
ನಮ್ ಕಡೆಗ್ ಒಂದ್ ರೋಡ್ ಸ್ವಚ್ ಇಲ್ರಿ ಒಂದ ಏನ ಏನು ಸ್ವಚ್ ಇಲ್ ನೋಡ್ರಿ‌
ಕಲ್ಯಾಣ ಕರ್ನಾಟಕನ ಹಿಂದುಳಗದಪ್ಪ ಈ ಕಡೆ ಯಾರ ಜಿಲ್ಲಾ ಹೆಂಗ ಅವನು.
ಹಂಗ್ರರಿ ಏಾವ್ ಮಾಡಕ್ ಬರಲ್ರಿ ಹಂಗ ಗ
ಲ್ಲ ಏನ್ ಮಾಡಬಲ್ಲ ಅಂದ್ರ ಈ ಕರ್ನಾಟಕ ಸರ್ಕಾರ ಈ ಕಡೆ ನೋಡಲ್ಲ ಪವಾಟ
ಹೌದ್ರಿ ಸರ್ಕಾರ ನೋಡಲ್ರಿ ಅಂದ್ರೂ ಏನ್ ಸ್ಟ್ರಗಲ್ ಮಾಡ್ತಾರೀ ಮತ್ ಮಾಡಲ್ಲ ಏನ್ ಒಂದ ತಿಳಿಯಲ್ಲ ಆಗ್ಯದ್ರಿ, ನಮ್ಗ
ಹ್ಮ ಹ ಏ ನೀವೇ ಈಗ ಯಾತ್ಗಿರಿನಾಗ ಬಂದು ಏನಾರ ಚಲೋ ಮಾಡಿ ನೀವೇ ಸಾಧನೆ ಮಾಡಕಪ್ಪ ಯಾದಗಿರಿ ಜರಿ ಹತಬೇಕ್ ನೀವ.
ಮಾಡ್ಬಕ್ ಮಾಡ್ಬಕ್ ಏನೇನ್ ಬೆಳಿತಾರೀ ಮತ್ತ್ ನಿಮ ಕಡ ಬೆಳಿ
ನಾವ ನೋಡಪ್ಪ ರ ರೈತ ನಮ್ ಕಡೆ ಜಾಳ ಕಡ್ಲಿ ಸಜ್ಜಿ ಹ ಹತ್ತಿ ಮೆಣಸಿನ್ಕಾಯಿ
ಹ
ಮತ್ತ ಕಾಯಿ ಪಲ್ಗಳು ಕಾಯಿ ಪಲ್ಗಳುತಾರ ಮತ್ತ
ಕಾಯಿಪಲ್ದಾಗ ಏನ್ ಮಾಡ್ತಾರ?
ಹ್ಮ
ಕಾಯಿ ಪಲ್ಯದಾಗ ಏನ್ ಮಾಡ್ತಾರ?
ಮೆಂತ್ಯೆಪಲ್ಯ ಸಬ್ಸಿಪಲ್ಯ ಕೊತ್ತಂಬರಿ ಕ ಅಳಿತ ನಾನ ಅಂತ ನಾನತರ್ ಒಂದ ಎಲ್ಲ ಮತ್ ರೈತರು ದೇಶಕ್ಕೆ ಅನ್ನ ಆಗ್ತಾನಂದ್ರ ಮತ್
ಹಾ ಹೋಗದ ಬಿಡ್ರಿ ದೇಶಕ್ ಅನ್ನ ಆಗ್ತಾನಂದ್ರ ಮಾಡ್ಬಕ್ಲ್ರರಿ ಏನ ದೇಶಕ್ ಅನ್ನ ಹಾಕೋರಗ ನಿಮ ಸಂಕಷ್ಟ ಕೊಟ್ರಿ ಏನ್ ಮಾಡ್ಬಕ್ ಹೇಳ್ರಿ.
ಮತ್ತ ರೈತನಪ್ಪ ಏನ ಅವನ್ ಏನ್ ಮಾಡ್ತವೆ ಹಿಂಗೆ.
ನಮ್ ಕಡೆ ಬೆಳತಾರೀ ನಮ್ ಕಡನೂ ಹತ್ತಿ ಬೆಳಿತಿವ್ರಿ ತೊಗರಿ ಬೆಳಿತವ್ರಿ ಜೋಳ ಬೆಳಿತಿ ತುರಿ
ಹ್ಮ್
ಕಡ್ಲಿ ಬೆಳಿತವ್ರಿ
ಹ್ಮ್ ಹ್ಮ್
ಮತ್ತ ಆ ಗೋಧಿ ಬೆಳಿತವ್ರಿ ಮತ್ತ ಆ ಹೆಸರು ಬೆಳಿತವ್ರಿ
ಹ್ಮ್
ಮತ್ತವು ಇದು ಖುಷಿಬಿ ಗೊತ್ತೇನ್ರಿ ನಿಮ್ಗ
ಹು ಖುಷಬಿ ಗೊತ್ತಲ್ಲಾ ಖುಷಬಿ ಎಣ್ಣಿ
ಹಾ ಖುಷಬಿ ಖುಷ್ಬಿ ಬೆಳಿತಾರೀ ಅ ಇವು ಹಂಗೆ ಹಾ ಹೆಸರ ಹೆಸರು ಬೆಳೀತಾರೀ ಸೋಯಾಬೀನ್ ಬೆಳೀತಾರೀ
ಹ್ಮ್ ಬಿಟ್ರೂಟ್
ಕಾಂತಿ ಬೆಳೀತಾರೀ ಮತ್ತ ಬಿಟ ಟ್ರೂಟ್ ರಿ
ಹ್ಮ್
ತರಕಾರಿದಾಗಂತ್ರ ಟಮಾಟಿ ಬೆಳಿತಾರೀ ಪಲಾಾವ್ ಬದನಿಕಾಯಿ ಬೆಳಿತಾರೀ
ಹ್ಮ್ ಹ್ಮ ಮತ್ತ
ಮತ್ತ ಆ ಬೆಂಡೆಕಾಯಿ ಬೆಳಿತಾರೀ ಚೌಳಿಿಕಾಯಿ ರೀ
ಈಗ ನಿಮಲ್ಲೂ ಕಾಂಪಿಟಷನ್ ಬಾಳ ಆಗಪ್ಪ ಮೆಡಿಕಲ್ಂದ ಮೆಡಿಕಲ್ ಮೆಡಿಕಲ್ ಸಾಕ್ ಆಗ್ಯದ
ಹೌದ್ರಿ ಮೆಡಿಕಲ್ ಅದ್ರಾಗ ಮನ್ನೆ ನೀಟ್ ನೀಟ್ ಎಕ್ಸಾಮ್ ಇತ್ತ ಅಲ್ರಿ ಮೊನ್ನೆ ಕೊಶ್ಚನ್ ಪೇಪರ ಪೇಪರ ಏನೋ ಸ್ವಲ್ಪ ಹಾಡಾಗಿ ಬಿಂದಿತ್ತು
ಮತ್ತ ರೇಟ್ ಎಷ್ಟ ಆಯ್ತಲ್ಲ ಈಗ ನಿಂಬ ನಿಮ್ಗ ಏನ್ ಇದಕ್ಕ ಇಲ್ಲ ಡಾಕ್ಟರ್ ಗಳು ಇದ ಹೊರಗಿನ ಸಮಾಜನಾಗ ಇದು ಇಲ್ಲಪ್ಪಾ ವ್ಯಾಲ್ಯೂ ಇಲ್ಲ
ಕಿಮ್ಮತ್ತ ಎಲ್ಲಾರ್ದಂಗಯ್ರಿ ಸದ್ದ ಬಾಳ ಹರಾಣ ಕೊಡ್ಲಕ್ತ್ತರಿ
ಇಲ್ಲ ಗಲ್ಲಿಗೆ ಒಬ್ಬರು ಡಾಕ್ಟರ್ ಹಾಸ್ಪಿಟಲ್ ತಕೊಂಡ ಗೊತ್ತಾರಪ್ಪ
ಕುಂದರ್ತರಿ ಕುತ್ರ್ನು ಏನ್ ದಗದಿಲ್ಲ ಬಗ್ಸಿಲ್ಲಾ ಪೇಶಂಟ್
ಇಲ್ಲಲ್ಲ ಡಾಕ್ಟ್ರ ಎಂತವರ ಹಕಿರ್ಲ್ಕ ಕೈ ಗುಣ ಚಲೋ ಇರ್ಬೇಕ ಹೊರ್ದು ಕೈ ಗುಣ ಮೇಲೆ ಮಂದಿ ಬರ್ ಹಪಾಯ ಇಟ್ಟೇ ಇರಲಿದು
ಹೌದು ಹೌದ್ರೀ
ಹ್ಮ್ ಕೈ ಗುಣ ಚಲ ಇಲ್ಲ ನೀ ಎಂತ ದೊಡ್ಡ ಹಾಸ್ಪಿಟಲ್ ತಕ್ಕೊಂಡ್ ಕೂತರ ಹೆಂಗಪ್ಪಾ
ಅದು ಕರೆಯದ ಬಿಡ್ರಿ ಮತ್ತ ರೀ
ಮತ್ತೇನಿಲ್ಪಾ ನಾವು ಈಗ ಇದೊಂದ್ ವರ್ಷ ಇರ್ತವಾ
ಹ್ಮ್
ಇದೊಂದ್ ವರ್ಷ ಮುಗಿಸಕೊಂಡು ಮುಂದಿನ ವರ್ಷ ಒಂದ್ ಊರಾಗ ಒಂದ್ ಗೊಬ್ಬರ ಅಂಗಡಿ ಸ್ವಂತ ಹಾಕ್ಬೇಕು
ಹಾ
ಆಯ್ತು ನಾವು ಸ್ಪರ್ಧಾತ್ಮಕ ಕೆ ಎಸ್ ಬರತ್ತಪ್ಪ ನಮ್ದ
ಹೌದ್ರಾ
ಹ್ಮ್ ಚ ಇದು ಬೆಂಗ್ ಎ್ ಎಸ್ ಸಿ ಕೆಮಂ ಎಸ್ ಸಿ ಮಾಡಕ್ ಬೆಂಗ್ಳೂರ ಚೂಡಲ್ ಕ ಚಿಂಗ ಚಿಂಗ ಚೌಕತ್ವಾ ಕೊಚಿಂಗ್ ತು ಬ ನಮಗ ಊಟ ಹಾ ಬದೋಹಲೋ
ಸಿದ್ದ್ರಾಮ್ಯ ಸಿದ್ದು ಏನಂತನ್ರಿ
ಏನಲ್ಪಾ ಊಟ ತೊಗೋಂಟ ನಮ್ಸಲಕ್ಕ ಪಾಪ
ಊಟ ತಗೊಂಡ ಉಂಟಾರ
ಹ್ಮ್
ಅವ ಒಂದ ಯಾವ್ರ ಜ ಅವ್ರಿಗೆ ಏನ್ರೀ ಸಿದ್ಧಾರ್ಥನ ಒಂದು ಬಾರಿ ನೋಡ್ರಿ ಹಂಗ ಅವ ಡಿ ಬಾಸ್ ಫ್ಯಾನ್ ಅಂತ ರವ
ಹ್ಮ್ ಯಾರ್ ಪನಕಿರ್ಲಕ್ಕಪ್ಪಾ ಏನು ನಮಗಕ
ಹೌದ ತೋರ್ರಿ ಆಯ್ತ್ ತೋ್ರಿ ಮತ್ತಲ್ಲಾ ಅಷ್ಟು ತೋ್ರಿ ನೀವ್ ಹಂಗ ಹಚ್ಗೊತಿರಿ
ಹಾ ಆರಾಮ್ ಚಲೋ ಹದಪ್ಪಾ
ಆಯ್ತ ತೋ್ರಿ ಮತ್ತೇಏನ್ ಮುಕ್ಕೊತ್ರಿ ಏನೀಗ
ಏ ಎಲ್ಲಿ ಮಗೋದು ಹೇಳಿಲ್ಲಾ ಎಕ್ಸಾಮ್ ಪಿ ಎ ಸಿ ಎಕ್ಸಾಮ್ ಅ
ಆಯ್ತಾಯಯ್ತು ತ ರೋತ್ ಹೋದರ ಅ್ರ
ಹಾ